ಎಲ್ಲಿ ಫೋನ್ ಇದ್ದೆ ಹೆಮ್ಮ್ಳಗ ಇದಿದ್ದೆ
ಏನಲ್ಲಾ ನಿನ್ ಫೋನಿಗೆ ಕಾಯಕತಿದ್ದೆ
ಓ ಯ ಹುಡುಗಿಯರಿಲ್ಲ ಏನಿಲ್ಲ ಬೇ ಖಾಲಿ ಹೊಂದುದೆ
ಹ ಹಂಗಗೆಣ ಏನಲ್ಲ ಓದ್ದೆಂತ ಇದ ಪರೀಕ್ಷೆೆಗೆದಾ
ಏ ಇಲ್ಲ ಅಬ್ಬ ನಾನೇ ಬೀಜ ಓದಲ್ಲ ಓದ್ಬಾರ್ದಲ್ಲಿ ಕೇಳಿ ಬೆಳಗ್ಗೆ ಇದ್ದೊಳದು ಒಂದ್ ಮಧ್ಯಾಹ್ನ ಕೇಳ್ತೇನ ಬೆಳಗ್ಗೆದಳಲ್ಲ ಮಧ್ಯಾಹ್ನಕ್ಕೆದಳ್ತೀನಿ ಮಧ್ಯಾಹ್ನಕ್ಕೆ ಊಟ ಮಾಡಿ ಹಂಗಿಂಗ ಕುತ್
ಅಲ್ಲೇ ಮನೆಗೆ ಮನೆಗೆ ನನ್ನಲ್ಲೇ
ಹ ಮನೆ ಅವ್ರಲ್ಲಿ ಇರೋದೆಲ್ಲ ಮನೆ ಸಿಗಮ್ಮಿ ನಾಪ್ ಕೆಲ್ಸ ಹೋಗ ನಮ್ಮ ಹೊರಗ ಅಡ್ಡ ಎಲ್ಲ ಹೋಗ್ತಳ
ಹ್ಮ್ ನಾವ ಒಂದ್ರ ತನಕ ಮುಕ್ಕೊಂಡೆತ್ತುಕ್ಕ ಈಗ ಊರಿಗ್ ಹೋದ್ಮೇಲೆ ಒಂದ್ರ ತನಕ ಮುಕ್ಕ ಪಪ್ಪಣಿ ಅಂದ್ರ ಬೇರೆ ಮಾತತ್ ಮೊದ್ಲೇ ದಿನ ಮೊದ್ಲೇ ದಿನ ಅಷ್ಟೇ ಮರ್ದ್ರ ಆರು ಇಲ್ಲ ಏಳ್ ಆಯತ ಅಂದ್ರೆ ಏಳು ಅಂಟಲ್ಲಿಳ್ತರ ಆದ್ರೂ ನಾವವು ಹೇಳಂಗಿಲ್ಲ ಎಂಟೌಂಟ ಎದ್ ಕೇಶ ಹಲ್ ತಿಕೊಂಡು ಯಾರ ಇದಾಗಗ್ಬೇಕು
ಏ ಏನ್ ಕೆಲ್ಸ ಏನ್ ಮಾಡ್ತರ ನ ಮನೆಗ ಇದ್ಲಿ
ಏನಿಲ್ಲ ನಿಮ್ ಇವತ್ತು ಹ ಹೇಳಳ್ಬೇಕು ಜಳ ಕಾಯು ಜಲ್ದಿ ಯಾಕಂದ್ರೆ ನಮ್ಮ ಆಮೇಲೆ ಬಟ್ಟಿ ಹೋಗ್ಯಕ್ ಹೋತಾಳ ನೀ ಆಮೇಲೆ ಎದ್ದಾಗ ನೀ ಬಟ್ಟಿ ಬಟ್ಟಿ ವಗಿ ಆಗಲ್ಲ
ಹ ಹ
ಶಾಂತ ಗತ ಹೋದ್ರು ಅಲ್ಲಾ ನಮ್ಮ ಮನಯಾಗ ಇನ್ನೊಂದ ದೇವ್ರ ಪೂಜೆ ಮಾಡೋದ್ ಗಂಟು ಬೀಳತಾರಲಿ ಇಲ್ಲ ಏಂಗ ಗೊತ್ತಾ ದೇವ್ರ ಪೂಜೆ ಮಾಡ ದೇವ್ರ ಪೂಜೆ ಮಾಡದ್ ಗಂಟ ಬೀಳತಾರ ನಾನು ದೇವ್ರ ಪೂಜೆ ಮಾ ಅಂದ್ರ ದೇವ್ರಿಗೆ ಇದ ತೋರ್ಸ್ಬಡ್ದ ಅಂಕಾರ ಸರಿ ಮಾಡೋದು ಮುಕೋಟಿ ದವ್ರು ನಮ ಗಳಿಗೆ ಅದು ಅಷ್ಟು ದೇವರುಗಳು ಇಟ್ಟಾರ ನಮ್ ಮತ್ತ ಐದು ಮಾಡಕ್ಕೆ ಅಂದ್ರ ಅನ್ಬಾರಡ್ದು ಒಳ ತಪ್ಪತ್ತು ಇವನ್ ಇದು ನಮ್ಮ ಊರಿನ ಅಜ್ಜರ ಅದರಲ್ಲಾ ಹಾ ಅವರು ಅಜ್ಜರು ಈಗ ಅಂದ್ರೆ ಈಗ ಒಬ್ಬ್ರದರ್ ಕಾಸ್ಕತೇಶ್ವರ್ ಮಠ ಅದು ಅಜ್ಜರ ಹೆಸರು ಬೇರೆೇನ ಅಜ್ರು ಇ ಹೆಚ್ಚು ಕಮ್ಮಿ ಇಪ್ಪತ್ತೊಂದಂದು ಇಪ್ಪತ್ತೆರಡು ವ ಇಪ್ಪತ್ತ್ ಮೂರ ಅಷ್ಟೇ ವಯಸ್ಸ ನ ಅಂದಸ
ಹ ಸಣ್ಣರದಾರಲ್ಲಾಗಾರೆ ವಯಸನ್ಯಾಗ
ಅವರು ಒಮ್ಮಿ ಅದೇ ಕೇಳಕತ್ತದ್ರ ಹಿಂಗ ಪುರಾಣದು ಹೇಳೇತಿರ್ತಲ್ಲಾ ಈಗ ಮ ಮಕ್ಕಳಿಗೆ ನೀವ ಹೇಳ್ತರ ಪೂಜೆ ಮಾಡ್ರಿ ದೇವ್ರು ಭಕ್ತಿ ತೋರ್ಸ ಹಂಗಿತ ಅವ್ರರು ತೋರ್ಸಕ ವಲ್ಯಣನ ಅಲ್ಲ. ಪೂಜೆ ಮಾಡಂತೀರಿ ಪೂಜೆ ಮಾಡಣ ಜಗಲಿಯಾಗ ದೇವ್ರ ಜಗಲಿ ಅಂತ ನೀವ ಏನ ಅಂತೀರೀ
ಏನನ್ರಿ
ಹ ಆ ದೇವ್ರ ಜಾಗದೋಗ ಇಷ್ಟು ದೇವ್ರು ಅಲ್ಲೇ ತಂದ ಇಟ್ಟಿರ್ತರಿ ಎಟ್ಟ ಇದು ಮಾಡ್ಬೇಕ ಹೇಳ ಅದು ಹುಡುಗ ಹ್ಮ್ ಒಂದ್ ಎರಡು ಇಟ್ಟು ದೇವ್ರ ಪೂಜೆ, ಪೂಜೆ ಮಾಡದವೆ ಇದು ಯಾಕಂದ್ರೆ ಅದೇ ಅಂತರಲ್ಲಾ ದೇವರೊಬ್ಬ ಇದು ದೇವರೊಬ್ಬ ನಾಮ ಹಲವು ಅಂತ ಎರಡು ಮೂರ್ ಇಡ್ರಿ ಅದು ಬಿಟ್ಟು ಮ ಎಲ್ಲಾ ಇಡ್ತರಮ್ಮ ಮತ್ ಬ ಹುಡುಗಿಗೆ ಮಾಡಂದ್ರೆ ಹೆಂಗ್ ಮಾಡ್ತಾನ ಅವ್ರ ಹಿಂಗ ಅನಕತ್ತಮಗೆ
ಹ್ಮ ಅಮ್ಮನೆ ಅಷ್ಟೊಕ್ಕೊಂದ ಏನಲ್ಲ ಒಂದ ನಾಕೈದು ಇಟ್ರಾರ ಫೋಟೋಗಳು ಹ್ಮ್
ಲ್ಲಾ ಅದ್ರೊಳಗು ಬಾಳತ್ತರಾದಾವು ಹೆಂಗ ಗೊತ್ತಾ ಒಬ್ಬೊಬ್ರು ಮನಸ್ಸಿಂದ ಅಷ್ಟೇ ಭಕ್ತಿ ತೋರಿಸತಾರ ಪೂಜೆ ಮಾಡ್ದ ಅದನ್ನ ಎಲ್ಲಾ ಜಾಸ್ತಿ ನಂಬಲ್ಲಾ.
ಈ ಮನಸ್ನೇನಾಗ ದೇವರು ಇದ್ರು ಮುಗದ ಹೋತ ಅಂತರ್ ಒಬ್ಬೊಬ್ರು ಹ್ಮ್
ಮಾಡಲ್ಲ
ಈಗ ದೇವ್ರನು ದೇವ್ರನು ಬಿಡಂಗ ಇಲ್ಲ ದೇವ್ರ ನ್ ಮಾಡ್ತಂದ್ರ ದೇವ್ರ ಇಲ್ಲ ಅಂಗಲ್ಲ ದೇವ್ರ ಅದಾನ ಎಲ್ಲಿ ಮನಸ್ಸನ್ನಗಾ ಅದಾನ ಕಂಡ್ ಕಂಡಾಗ ದೇವ್ ದೇವಸ್ಥಾನ ಕೈ ಮುಗಿದು ನಡಬಹುದು
ಅಲ್ಲ ಈಗ ನೋಡ್ ನೀನು ಇದು ಅಂದ್ರ ಒಬ್ಬೊಬ್ರು ಐತಲ್ಲಾ ಹೆಂಗ ಗೊತ್ತಾ
ಹ್ಮ್ ಹ್ಮ್ ಮತ್ತ ನೀನ್ ದೇವಸ್ಥಾನಕ್ಕೆ ಹೋಗ್ರ ನ ನಾವ್ ಏನ್ ಒಮ್ಮಿನ ತಗೊಂಡ್ ಮಕ್ಕಳ ಪಲೀಸ ಹದು ಇದು ನಮ್ಮಪ್ಪನ ಜೊತೆ ಹೋದರೆ ಸುಮ್ಮನೆ ಕೈಬಿಸ್ಕೊಂಡ್
ಹ್ಮ್ ಇಲ್ಲ ಅಂದ್ರ ಅದ ಹೇಳ್ತೇಾನ ಒಬ್ಬೊಬ್ರು ಒನ್ನೊಂತರತಾರ ದೇವ್ರು ಕಾಣ್ತಾರೆ ತಗ ನೋುವ ಒಬಬ್ರು ಒಳ್ಳೆ ಕೆಲಸ ಮಾಡತ ಅದ್ರೊಳಗೆ ಜದ ತ ಶಳ್ಳೆ ಕೆಲಸ ಮಾಡತ ನೀ್ ಅವನಿ ನೋಡಿರ ಇರ್ಬೋದು ನಮ್ಮೂಗ್ ದಿವಸ ಊಟ ಕಣೋ ಬರುತ್ತೆ. ತಾನಲ್ ಒಬ್ಬ ಅಂತೋರು ಅವ್ರು ಅಂದ್ರೆ. ದೇವರು ಹಂಗಂದ್ರೆ ದೆವ್ರ್ನಾ ಹಿಂಗ ಪಾಲಸ.
ಹಾ ದೇವರ ಬಗ್ಗೆ ಒಂದ್ ಮಾತದರು ನೋಡಿಲ್ಲ ನಾನು. ಹೌಂ ಇಷ್ಟು ದಿನ ಅದಾನಲ್ಲ ಅವನ್ ದೇವರ ಬಗ್ಗೆ ಒಂದ್ ಮಾತ್. ಅದನ್ನು ಎತ್ತಿರೋದ್ ನೋಡಿಲ್ಲ.
ಅದೇ ಅವ ಮತ್ತೆ ಯಾವತ್ಲುೂ ಅಂದ್ರೆ ತಾವ್ ಮಾಡೋ ಕೆಲ್ಸನೇ ಒಬ್ಬರು ದುಡ್ಕೊಂಡ್ರೆ ಈ ಕಾಯಕ ಕೆಲಸ ಅಂತಲ್ಲ ನಮ್ ಕಡೆ ಹ. ಬಸವಣ್ಣವ್ರರು ದೇವ್ರಿಗೆ ಐತಲ್ಲಾ ಹೆಂಗ್ ನಂಬ್ತಿದ್ರು. ಅವರು ಈ. ಎಲ್ಲ ದೇವ್ರು ಆ ದೇವ್ರು ಈ ದೇವ್ರು. ಅವ್ರು ಲಿಂಗಕಷ್ಟೇ ದೇವ್ರು ಯಾಕಂದ್ರೇ ಲಿಂಗಕ್ ರೂಪ್. ಇಲ್ಲ ಇಲ್ಲ ಅದು ಒಂದೇ ರೂಪ ಅದ ಆ ರೂಪನಾಗೆ ಎಲ್ಲಾ ದೇವ್ರಗಳದು ಅದನ್ನೇ ಪೂಜಿಸ್ತಿದ್ರು ಅಂದ್ರೇ ಅವ್ರು ಇನ್ನೊಂದು ಏನ್ ಹೇಳದು ನಮ್ಮಲ್ಲಿ ದೇವರವನೆ ನಿನ್ನಲ್ಲಿ ದೇವರವನೆ ಎಲ್ಲರಲ್ಲೂ ದೇವರವನೆ. ಹ. ಸಮಯದಲ್ಲೂ ಸಮಾನತೆಗತ್ತು ಹೋರಾಡ್ತಿದ್ರಲ್ಲ ಮೊದ. ಹಾಗೆ ಆ ಇದು ಚಿಂತನೆಯ ಯೋಚನೆ ಎಲ್ಲ ಬಂದಿದ್ದೇ ಅವಾಗ ಹನ್ನೆರಡನೇ ಶತಮಾನಗೆ ಅಟ್ಟೇಲ್ಲ ಮಾಡಕತಿದ್ರು. ಹೋದ. ಎಲ್ಲ. ಅಂದ್ರ ಈಗ ಆ ಏನ್. ಬೇರೆ ಬೇರೆ ಜಾತಿಯವ್ರರಿಗೆ ಇದು ಮುಟುದ ಮಾಡ್ತಾರೆ ಅವರಿಗೆಲ್ಲ. ಹಾ ಇದು ಮಾಡಿ. ಹಾ ಅವರೆಲ್ಲ. ಇಥರೆಲ್ಲಾ ನಮ್ಮ್ ದೇಶನಗೆ ಹುಟ್ಟೋಗ್ಯಾರಪ್ಪ.
ಹುಟ್ಟು ಹ್ಮ್ ಹೋಗ್ಯಾರ ಅವ್ರರು ಯಾರು ನೆನ್ಪಿಲ್ಲಿ ಬಂದಾಗ ಅಷ್ಟೇ ಅವ್ರು ಹೆಸರು ನೆನಸ್ಕೊತಾರೆ ಮುಗೋಯ್ತು.
ಅದೇನ್ ಹಂಗಲ್ಲ ಇನ್ನೊಂದು ಅವರು. ಏನಂತಾರ ಅವ್ರುದು ನೀ ವಚನಗಳು ಓದ್ಬಟ್ಟೇ ತಿಳ್ಕೊ.
ಹ್ಮ್.
ಅದು. ಒಬೊಬ್ಬರು ಅಂತಾರಪ್ಪ. ಅವ್ರ ವಚನಗೋಳ ಓದಿದ್ರ ನೀ ಬೇರೆದ ಏನು ಓದದೆ ಬ್ಯಾಡಾ. ಇದು ಏನಂತಾರ ವಾ ವೇ ವೇದಂತದಿದ್ದಿದ್ದು ಓದುದ ಬೇಡಾ ವಚನಗಳು ಓದಿದ್ರೆ ಸಾಕಂತ ಅಂತವ್ರ ಇದ್ರ ಅವರ.
ಏನು ಇಲ್ಲ ನೋಡ ಈಗ ನಾಳೆ ಬರ್ಬೇಕಂತ ಇದ್ದೀನಿ ಸಂಜಿಕೆ ನಾಳೆ ಸಂಜೀ ಬಿಡು ಬೆಳಗ್ಗೆ ಇಲ್ಲೆಲೊ ಏ ಟ್ರಿಪ್ ಹೋಗೋಣ ಅನಾಕತ್ತಾರ್ ಹೊರನಾಡಿಗೆ
ಯಾರ ನಿಮ್ಮ ಗೆಳೆಯಾರಾ.
ಇರೋರೂ
ಹ್ಮ್ ಹೋಗ್ಬಿಟ್ರ ಹ್ಮ್ ಚಿಕ್ಕಮಂಗಳೂರು.
ಚಿಕ್ಕಮಂಗಳೂರ
ಹ್ಮ ಶಿರ್ಸಿ ಅಲ್ಲೇ ಬರ್ತಲ್ಲ ಇಲ್ಲ ಇಲ್ಲ ಇಲ್ಲ ಹ ಅಲ್ಲೇ ಬರ್ತ.
ಇರ್ಬೇಕ ಒಟ್ಟ ಯಾಡ್ ಇನ್ನೂರ ಕಿಲೋಮೀಟರ್ ಇರಬೋದ ಇಲ್ಲಿಂದ.
ಹ ಅಲ್ಲಿ ಇಲ್ಲ ಹಾಸನ ನಂಗೂ ಅಷ್ಟ ಕರೆಕ್ಟ್ ಗೊತ್ತಿಲ್ಲ ಸ್ವಲ್ಪ ನೆನಪ ಹೊರನಾಡ ಹೊರನಾಡ ಚಿಕ್ಕಮಳೂರಲ್ಲಾ ಹ್ಮ.
ಲೇ ಹೊರನಾಡು ಹ್ಮ್ ಹೊರನಾಡು ಬೇರೆ ವಾಯ್ನಾಡು ಬೇರೆ ಅಲ್ಲ ಹ ಹೊರನಾಡು ಅಂದಕ್ಷನ ಓಯ್ ಇವನ್ಯಾಕ್ ಕೇಳ್ದೆ ಸೀದಾ ಅಲ್ಲಿಗಿ ಹೋದ್ನಲ್ಲ ಅಂತ ನಾನ
ಹೊರನಾಡು ಚಿಕ್ಕಮಂಗಳೂರು ಹ್ಮ್ ಶಿರ್ಸಿ ಚಿಕ್ಕಮಂಗಳೂರು ಎಲ್ಲೋ ಹ್ಮ ಅಲ್ಲೇ ಹ್ಮ್ ಚಿಕ್ಕಮಗಳೂರು ನಂಗ ಗೋತ
ಅಲ್ಲೇ ಬರುತ್ತ ಅದು ಅ ಅಲ್ಲೇ ಘಾಟ ತ ಇದು ಹಾ ಅಲ್ಲೇ ಬರುತದ ಅಂತ.
ಹ್ಮ್
ಬೆಳಿಗ್ಗೆ ಹೋಗಣ ಈಗ ಈಗ ಈಗ ಮಸ್ತದ ಅಲ್ಲಿ ಜೂನ್ ತಿಂಗಳಗ ಇಲ್ಲಿಂದ ನಮ್ಮ ನಮ್ಮೂರಿಂದ ಇನ್ನೂರ್ ಕಿಲೋಮೀಟರ್ ಮೊರ್ ತಾಸ ಮೂರ ಇಲ್ಲ ಮೂರುವರಿ ತಾಸ.
ಎರಡ್ನೂರು ಕಿಲೋಮೀಟರ್ ಅಷ್ಟೇನಾ ಅಬಬಬ ಯಾರದ ಕಾರ್
ಯಾವೋ ದೋಸ್ತ ಅದಾನ್ ಅದಕ್ ಡೀಸೆಲ ಹಾಕ್ಸುಕೊಂಡ ಹೋಗ್ಬೇಕ್ ಈಗ.
ಆ
ಇನ್ನು ದೋಸ್ತ್ ಅದ ಖಾರ್ ಅದಾ.
ಹ ಹಾ
ಅದರಾಗ ಒಂದ್ ನಾಲ್ಕೈದು ಜನ.
ಹೂ
ಡೀಸೆಲ್ ಹಾಕಿಸಿಕೊಂಡು
ನಮ್ದು ಏನ ನಮ್ ದೋಸ್ತ್ ಒಬ್ಬ ಇದ್ರಾಗ ಬೇರೆ ಬೇರೆ ಕಡೆ. ಬ್ಯಾರೆ ರಾಜ್ಯನಾಗ್ ಕಲ್ಯಾಕತನ. ಅವ ಎಲ್ಲಿ ಒಮ್ಮ ಬರ್ತಿನ ಲಿ ಹೋಗಮಲ ಎಲ್ಲಾರ ಯಾರಲ್ಲಿ ಬರದ್ ಫಿಕ್ಸ್ ಮಾಡ್ಕೊ ಹೋಗಮ್ಮ ಹಂಗಿ. ಎಂದ ನಾ ಒಂದೇ ಅಂದೇ ಏ ಈಗ ಈಗಿದ್ದಾಗ ದುಡ್ ಇದ್ದಾಗ ಹೇಳ್ಬೋದ ನೀ ಕೇಳೋ ಸಮಯದಾಗ ದುಡ್ಡು ಇಲ್ಲಾ ಬಾಯಿ ತರ್ಕೊಂಡ ಕುುದ್ರಮ್ಮ ಅಂದೆ.
ರದವಾಗ ಮನೆ ಕೇಳಿನಿ ಮನೆಗ ನಮ್ಮ್ ಮನೆ ನಾಪ್ಪ ಐನೂರು. ತಮ ಹೂ ಅಂತೇಳ ಆ ನನ್ನ ಅಲ್ಲಿ ಎಲ್ಲಿ ಮನೆ. ಹೇಳೆ ಇಲ್ಲಾ ಹೊಕಿನಂತ ದುಡ್ಡು ಕೊಟ್ಟ ಡ್ಡುಡ್ ಕೊಟ್ಟ ಅನಕತಿನಿ ಈಗ ಹೇಳ ಸಂಜಿಗಿ. ಅಲ್ಲಿ ಎಲ್ಲ ಪ್ಲಾನ್ ರೆಡಿ. ಮಾಡ್ಕೊಂಡು ಹೇಳ್ತಿ ಅಲ್ಲಾ ಲೆ ನನ್ಗ ಈಗ ಪರ್ಮಿಷನ್ಳೋಲ್ಲ ಅಂತ ನಮ್ಮಪ್ಪ. ನೀ ಹೆಂಗ. ಆದ್ರರು ಇಲ್ಲ ಅಂತಯಾ.
ಹ ಹ ಹ.
ಅಂತಾನೇ ಕೇಳಿದ್ದು ಕೇಳಿಲ್ಲ ಇಷ್ಟ ದಿನ ಈ ಕೇಳಿದೆ ನೋಡ ಅಂತ ಅಂದೆ. ಅವ್ರನ್ನನ್ನೆ. ಫೋನ್ ಮಾಡಿದ್್ರ. ಹ್ಮ ಅಂತ ದೇವಸ್ಥಾನ ಐತಿ ದೇವಸ್ಥಾನಮೇಲೆ ಒಂದ್ೆರಡು. ಫಾಲ್ಸ್ ಅದಾವಂತ.
ಹ್ಮ್. ಅ ನೋಡಕೊಂಡ.
ವಡ್ದಾಡಕತ್ತಾವ ಎಷ್ಟ್ ದಿನತ್ ಹೋಗಂಬಾ ಹೋಗಂಬಾ ಹೋಗಂಬಾ ಅಂತ. ಏ ಕೋಚ್ ಫೋನ್ಗ ಅಚ್ಚಕ್ಕ ನೋಡಲಿ ನನಗೆ. ಹ್ಮ.
ಅದೇ ಬಾ ಮಾಡಿ ಇದಕ್ಕೆ ತಡೆ ಒಂದ್ ಐದ್ ನಿಮಿಷ ನನಗ ಹಚ್ಚಿಲ್ಲ.
ವಾಕಂಗ್್ಯ. ಬಂದಿ ಇಲ್ಲ ಅಂತ.
ಒಂದ್ ಐದು ನಿಮಿಷ ಆಮೇಲೆ ಲ ಜಗದ ಹೊತ್ತಾಡಿ.
ಹಾ.
ಅಲ್ಲ ಎಲ್ಲಿದ್ದ ಹ ನಮ್ ದೋಸ್ತನು ಹಂಗಂದಲ್ಲಾ ಅವನಗ ಮನ್ಯಾಗ ಕೊಡ್ತಾರ ಯಾಕಂದ್ರ ಅವ ಚಂದಿ ಓದಕತ್ತಾನ ಚಂದಗ ಅ್ದಾನ ನಮ್ ಮನ್ಯ ಕೇಳಿದ್ರ ಅಲ್ಲ ನಮ್ ಮನ್ಯಾಗ ಕೇಳಿದ್ರನ. ಸಾವಿ ರಪಿ. ಎಲ್ಲಿ ವಾಪಸ್
ಅಲ್ಲಿ ಏನು ಆ್ ಮನೆ ಇದನ್ ಹಿಡ್ಕಂದ್ರಲಿ ಅದನ್ನತ್ತ ಸಿಲ್ಪ. ತ್ ಹೋಗಿದ್ದಾನ. ಪ ಕಸ ಲಾ. ತಿರುಪತಿ ಹೋಗಿದ್ದಿಲ್ಲ ಮೈಸೂ ಹೋಗಿದ್ದಿಲ್ಲ ಅಂತ ಹಳ್ತ ನಾವು. ಾ ಅದು ಮೈಸೂರಿ ದಸರಾ ಹೋಗಿದ್ದೆ. ದಸರಾ ಟೈಮ್ನ ಹೋದ್ ವರ್ಷ.
ಏ ಇಲ್ಲೇ ಇದ್ದಲ್ಲ ನಮಗೂಡನೆ.
ದಸರಾ ಹೋಗಿದ್ನಲ್ಲ.
ಯಾರ್ ಜೊತೆಗಿದ್ದ.
ನಾನು ನಮ್ಮ ಫ್ರೆಂಡ್ ಯಲಂಕದ ಬಂದ ಪ್ರೆಸಿಡೆನ್ಸಿ. ಅವನು ಹೋಗ. ಇದು ಅಲ್ಲಿ ಮೈಸೂರ ಇರೋ ಅದ ಇಲ್ಲಿರೋ ಇಬ್ಬರು ಇದಾರೆ ಅಲ್ಲಿ.
ನನಗೆ ಹೇಳಿಲ್ಲಲ್ಲಿ.
ರೂಮ್ ಮಾಡ್ಕ ರೂಮ್ ಮಾಡ್ಕ ಮೈಸೂರು. ೂರಿಗೆ ಹೋಗಿ ಅಲ್ಲಿಂದ ದಾವ್ಗೆರೆ ಬಂದಿದ್ದ್ ನಾನು. ಹ್ಮ ಮೈಸೂರಿಗೆ ಬಂದು ಅಲ್ಲಿ ಅಷ್ಟೊಂದುಾ. ಕದಿನ ಇದ್ರೆ.
ಏ ನಮ ದೋಸ್ತ ನಮ್ ದೋಸ್ತ ಅಲ್ಲಿ ಕಲಗದ ಏನ ಆರಮನೆ ಆಮತ್ ಸಮಯನಾಗ ಹಾಕಿರ್ತಾರ ಹ್ಮ್.
ಹೋಗಿ ಅ್ ನು ಹೋಗಿ ಎರ ದಿನ ಉಳಕೊಂಡನಲ್ಲಿ ಬಾರ್ಲಿ ಹೋಗಣ ಅಂದ್ರ ಇ ನಾಳೆ. ನಾಳದನೆ ಅಂತ ಹೇಳ. ಅವದ್ ದಿನ ಕರ್ಕೊಂಡ್ ಹ. ಹ ನಡಿದ್ರ ಇದು ಗೇಡ ಕೊಡ್ರಿ. ಅಂದ್ರೆ ಅಲ್ಲಿ ಅಬ್ಡು ಒಂದ್ ಒಂದ್ ಕಿೋ ಒಂದ ಎರಡ್. ಕಿಲೋಮೀಟರ್ ಅಷ್ಟ ಅವ್ರ ಮನೆಯಿಂದ. ಅವ ರೂಮಿಂದ. ಪಲ್ಲ ಸ ಕಿಲೋಮೀಟರ್ ಐತೆ ನಡ್ಕೊಂಡ ಹೋಗಿದ್ವಿ ಹೋಗೆ ನೋಡಕಂದ ಅಲ್ಲಿ ಗೋಬಿ ನೂರ ಇಪ್ಪತ್ ನೂರ ಎಪ್ಪತ್ತ ನೂರ ಇಪ್ಪ ಇಪ್ಪತ್ತು ಲೇಟು ಅದು ಯಾವ್ದ ಹನಿ ಹಮಿ ಅವ್ನ್ ಹೆಸರು ಏನಾಗ ಗೊತ್ತಿಲ್ಲ ಫೇಮಸ್ ಗೋಬಿ ಅಂತೆ
ಹಾ ಹ್ಮ ಫ ಅವು ಫೇಮಸ್ ಗೋಬಿನಾಗ ಏನ ಗೊತ್ತಾ ಹೆಸ್ರಿಗೆ ಅರ್ಧ ರೊಕ್ಕ ಕೊಟ್ಟ ಬರ್ತೀನಿ ಹ ತಿನ್ನೋದಕ್ಕೆ ಅರ್ಧ ರೊಕ್ಕ
ಹತ್ರ ಪಡ್ಲಿಗೆ ಒಂದ್ಸರಿ ಹೋಗೈತಿ ಅದು ಅವ್ನು ಅವನು ಅ ವಹ್ಕಿಲ್ಲ ಸ್ವೀರ್
ಹ್ಮ
ಲ್ಲ ನೀಿನೂ ಸರ್ ಪೇಮೆಟ್ ಮಾಡೋೆ
ಹಾ
ಅದ ಎರಡ್ ಸರ್ ಹೋಗಿ ಆಮೇ ಮುಂದ ನುಡ್ಕಂತ ಅಲ್ಲಿ ಎರ ಸರ್ ಮಾಡಿೇ ಪೇಮೆಂಟ್ ಅಂತ ಎಲ್ಲಿ ಷ್ಟು ಜನರ ಸಂಂತೆಯಲ್ಲಿ ಹಾಜು ುಲ್ಲ ಮೈಸೂರು ಪ್ಯಾಲೇಸ್ ಮುಂದಿನ ರೋಡ್ ದ ಅದು ಒಂದ್ ಎರಡು ರೋಡ್ ಬಿಟ್ರ ಅಲ್ಲಿ ಎಲ್ಲಿ ನಿಂತ ಜಾಗಿಲ್ಲ ನಮ್ಮ ಆದ್ರೆ ಅವನು ಫೋನ್ ಬಿಟ್ಬಂದಾನ ನಮ್ಮ ದೋಸ್ತ ಒಬ್ಬ ಗೋಬಿ ತಿನ್ನ ಗೋಬಿ ತಿನ್ಕಂತ ಅಲ್ಲಿ ಫೋನ್ ಪಕ್ಕದಗ ಇಟ್ಟು ಬಂದನಾ ಅದು ಸೆಲೆಕ್ಟ್ ಮಾಡಿಕನ ಫೋನ್ ಮಾಡ ಮಾಡ್ತೀವಿ ಗೊತ್ತಬಕ್ಕಲ್ಲ ಅಲ್ಲಿ ಯಾರು ಎತ್ತೇ ಇಲ್ಲ ಸಿಕ್ತ ಆಮೇಲೆ ಓಡ್ ಹೋಗ್ವಿ ಒಂದಂದುರು ಮೀಟರ್ ಬಂದಿದೀವ ಅಲ್ಲ ಇನ್ನೂರು ಮೀಟರ್ ಬಂದಿದೀವಾ ಫೋನ್ ಬಿಟ್ಟು ನಾಡ್ ದಡ್ ದಡ್ಡ ಓಡೋದ್ವಿ
ಸರಿ ತಳಿ ಎಸ್ತನತ್ತ
ಹ್ಮ್ ಸರ್